ಅಲ ಹಲೋ
ಹಲೋ
ಹಲೋ ಹಾ ಕೇಳ್ತಗತದಮ್ಮ? ಅಲೋ ಕೇಳ್ಸತದ.?
ಹಲೋ
ಕೇಳ್ಸತ್ತ ತಂಗಿ?
ತೊ
ಹಲೋ ಕ ಕೇಳ್ಸತದ? ಹಲೋ
ಹಲೋ
ನನ್ ಕೇಸತತ್ತ ನಾ ಮಾತಾಡೋದು?
ಹಾ ಆನ ಈ ಕೆಸತನೆನೆಗ.
ಹಾ ನಂಗೂ ಕೇಸ ಇರ್ತಮ್ಮ ಅವವಾಗ್ಲಿಂದ ಮಾತಾಡತಿದ್ದೆ ಕೇಸಲಿಲ್ಲ ಅನ್ಸುತ್ತ.
ಇಲ್ಲಣಾ ಕೇಸ್ಲಲ್ಲಿ ಹಾಗಸಗತೆ.
ಹಾ ಚಹಾ ಆಯ್ತು ಅಕ್ಕ?
ಇನ್ನ ಇಲಾನ ನಿಮ್ದ?
ಹಾ ನಮ್ದಾಯ್ತತ್ ನೋಡ್ತಂಗಗೆ?
ಹಾ ಜಲ್ದೇ ಆ?
ಚ ಹಾ ನಮ್ದೆಲ್ಲ ಇವಾಗೆಲ್ಲಾ ಚಾ ಸಾಯಂಕಾಲದ ಕೂಡ್ಲೆ ಚಾ ಬಿಸ್ಕೆಟ್ ಏನರ ಸ್ನಾಕ್ಸ್ ತಿಂತಾನೆ ಇರ್ತವಿ,
ಹೌದಾ ನಾ ಅಪ್ರೂವ್ ಮಾಡಣಂಗ ಚಾವ ಕುಡದು ಯಾವಾಗೋ ಒಂದಿನ ಕುಡ್ಯಂಗ ಅನ್ಸಿದ ಅಷ್ಟ, ಕತ್ತಕೂಡದು
ಅಂದ್ರೆ ಹಿಂಗಿರತ್ತಲ್ಲ ಚಹಾ ದಿನ ಜನ ಚಾ ಕುಡಿಯರ ರೂಢಿ
ಸ್ಷ್ಟೇ
ಹಾ
ಹಲ್ಿದ್ದಾಗ ಅಷ್ಟೆ ಚಾ ಮಾಡ್ತೀವಿ,
ಹಾಮ ಹಾಮ
ಸ್ನಾಯಕ್ಸ್ ಆಗೇತಾನ ಹಾಣ್ಣ ಕೂಡಿದ್ದೀವಿ,
ಕುೂಡಿದೀರಾ
ಹ್ಮ್
ಅಂದ್ರೆ ದೊಡ್ಡ ದೊಡ್ಡ ದೊಡ್ಡ ಕುಟುಂಬ ಅನ್ಸುತ್ತೆ
ಹಾ ದೊಡ್ಡ ಕುಟುಂಬ, ನಂಬದ
ಹಾ ಹಾ ಹಾ ಅಡಗೆ ಎಲ್ಲ ಆಗಿದ್ದಮ್ಮ
ಆಯ್ತನ ರಿ ಮಾಡಷ್ಟು ಫೋನ್ ಬಂದ್ನ ಆರಾಮ ಅದಿರಿಲ್ಲ.
ಹಾ ಆರಾಮ ಇದವಿಮ.
ಸ್ನಾಕ್ಸ್ ಆದ ಸಾಯತಾನ
ಹ ಸ್ನಾಯಕ್ಸ್ ಆಯ್ತಮ್ಮ ಆವಾಗಲೇ ಸ್ನಾಕ್ಸ್ ತಿಂದಿದ್ದ ಹಾ ಮತ್ತೆ ಸಂಜೆ ಚಿಕನ್ ಇರುತ್ತ ಚಿಕನ್ ಊಟ ಮಾಡೋದು.
ಇವಾಗ ಚಿಕನ್ ಸ್ಪೆಷಲ್ನ ಏನ್
ಹ ಮಾ ಮಂಗಳರ ಕಮ್ಮಿ ಎಲ್ಲ ನಮ್ ಚಕ್ಕ
ಹಾ ನಾ ಮಾಡ್ತೀವಿ.
ಮಾಡ್ತೀರಾ.
ಹಾ ಹಾ ಹಾ ನಾ ಮಾಡ್ತೇ.
ಅಂದ್ರೆ ವಾರ್
ನಾವವು ಬೆಳಗ್ಗೆ ಮಾಡಿದೀವಿ ಇವತ್ತ ಅಂದ್ರೆ ಎರಡ್ ಸರ ಮೂರ್ ಸರ ಮಾಡತಿವಿ.
ವಾರದಲ್ಲ
ಹಾ ವಾರ್ದದಲ್ಲಿ
ಹಾ ಹಾ ಮಟನ್ ಅಷ್ಟೇ ಚಿಕನ್ ಅಷ್ಟೇ ಮಾಡ್ತಾರಲ್ಲ ಮಟನ್ ಫಿಶ್ ಮೀನು ನಿಮ್ಮ ಹತ್ರ ನೆಟ್ವರ್ಕ್ ನೆಟ್ವರ್ಕ್ ಇಲ್ಲ ಅನ್ಸುತ್ತೆ. ಸ್ವಲ್ಪ ಹೊರಗಡೆ
ಹ
ನ ನೆಟ್ವ ನೆಟ್ವರ್ಕ್ ಇಲ್ಲ ಅನ್ಸುತ್ತೆ ಸ್ವಪ ಹೊರ್ಗಡೆ ಏನಾರ ಬರ್ತ
ಎಲ್ಲಾ ಮಾಡ್ತೇವ ನಂಗ ಏನಿಲ್ಲ.
ಹಾ ಹಾ.
ಹಾ ಇವಾಗ ಇವಾಗ ಪರವಾಗಿಲ್ಲ ಅವವಾಗ್ಲೇ ಕಟ್ ಕಟ್ ಕಟ್ಟಾಗಿ ಕೇಳ್ತೇತಿ. ಹಾ ಸ್ವಲ್ಪ ನೆಟ್ವರ್ಕ್ ಸಮಸ್ಯೆ ಅನ್ಸುತ್ತೆ ಅವಾಗವಾಗ ಬರಲ್ಲ ಇದು ಹಂಗೆ ಮಾಡುತ್ತ ಸ್ವಲ್ಪ
ಹೌದಣ ಇಲ್ಲಿ ನಮ್ಮ ಮನೆ ಬರಲ್ಲ ಹೊರಗೆ ಬಂದ್ರೆ ಮಾತಾಡಕ್ ಆದ್ ನೋಡ್ ಮತ್ತ
ಹಾ ಹಾ ಅಂದ್ರೆ ನೀವು ವೆಜ್ಜ್ನು ಅಂದ್ರೆ ಸಸ್ಯಾರನು ಮತ್ತೆ ಮಾಂಸಾಹಾರ ಎರಡು ತಿಂತೀರಿ.
ಹಣಾ ಎರಡು ತಿಂತೀವಿ.
ಹಾ ಮತ್ತೆ ಅಹ ನಿಮ್ಮ್ ಊರ್ಪಕ್ಕ ಯಾರ ಜಾತ್ರೆ ಮತ್ತೆ ಏನಾರೂ ಇದೆಯ ಅಮ್ಮ ಇವಾಗಲ್ಲ.
ಇವ ಮೊನ್ನೆ ಆಯ್ತಣ್ಣ ಒಂದು ಇಲ್ಲೇ ನಮ್ಮೂರ್ ಪಕ್ಕನೇ ಅದ.
ಹ್ಮ ಹಾ.
ಅಲ್ಲೇ ಆಯ್ತು ಹೋಗಿದ್ವಿ ನಾವು ಹಾ ಅಣ್ಣ ದೊಡ್ಡದ ಆಗತ್ದು ಅಂದ್ರ ಆ ಊರಲ್ಲ ಅದೊಂದೇ ಜಾತಿ ತ್ರೀ
ಅದೊಂದೇ ಜಾತ್ರೆ ವರ್ಷಕ್ಕ ಒಂದ ಸಲ ಆಗೋದ ಎನ್ ಮೂರುರ್ಷಕ್ಕ ಒಂದ್ಸಲ ಆಗದ.
ಇಲ್ಲ ವರ್ಷಕ್ ಒಂದ್ಸರಿ ಆಗತ್ತಾನ ಅಂದ್ರೆ ತೇರ್ಐತ ದೊಡ್ಡ ತೆರ ಇರತ್ತಾ. ತೆರಿಳಿತ
ಅಂದ್ರೆ ನಮ್ಮೂರ್ ಕಡೆ ಎಲ್ಲಾ ದೊ ದೊಡ್ಡದ ಮೂರ್ ವರ್ಷಕ್ಕ ಒಂದ್ಸಲ ಆಗೋ ಜಾತ್ರೆ ಐತಿ ಒಂದ್ ದೊಡ್ಡದಾಗಿ ಜಾತ್ರೆ, ಆ ಜಾತ್ರೆ ಮಾಡ್ಬೇಕ್ರ ಮೂರ್ ವರ್ಷದವರ್ಗ ಕಾಯ್ಬೇಕು ಮೂರ್ ವರ್ಷ ಆದ್ಮೇಲೆನೆ ಆ ಜಾತ್ರೆ ಮತ್ತೆ ಶುರು ಆಗುತ್ತೆ. ಹಾ ಒಂದ್ ವಾರ ಆಗುತ್ತೆ ಕಂಟಿನ್ಯೂ ಆಗಿ ಹಂಗೆ ನಡೀತಾನೆ ಇರುತ್ತೆ ಒಂದ್ ವಾರವರ್ಗದು. ಕೋಣಕ ಹ ಕೋಣ ಕಡೋದು ರಾತ್ರಿಯತ್ತಲ್ಲ ಕೋಣ ಕಡಿಯೋದ ಇರ್ತ್ತ, ಕುರಿ ಕಡಿಯದ್ ಇರತ್ತಾ ಈಜೋ ಕುಮಾರ್ ಅಂತ ಹೇಳಿದ್ರ ಕೇಳಿರಾ
ಹ ಕೇಳಿವಣ್ಣ ಬರ್ತಾರ ನಮ್ಮ್ೂರ್ ಕಡೆ.
ಹಾ ಅವರೆಲ್ಲಾ ಆಟ ಆಡಸ್ತಾರೆ ಕುರಿಮರಿಗೆಲ್ಲ,
ಹ್ಮ ಹ್ಮ ಏನ್ ದೊಡ್ಡದಾಗ ಆಗುತ್ತಾನ
ಹ್ಮ ದೊಡ್ಡ್ದಾಗ ಆಗತ್ತ ಅಕ್ಕ
ಹ್ಮ್
ಹ ನಿಮ್ಮೂಊರ್ ಕಡೆ ಯಾವ್ದಾಗಲ್ಲ?
ನಮ್ಮೂರ್ ಕಡೆನೆ ಆಗತ್ತಾನ ಎರಡ್ ವರ್ಷಕ್ಕೊಮ್ಮೆ ಆಗತ್ತ.
ಹಾ ಹಾ
ಅಂದ್ರೆ ಅಕ್ಕಪಕ್ಕದೂರದಾಗೆಲ್ಲ ವರ್ಷಕ್ಕೊಂದ್ಸರಿ ಆಗತ್ತಲ್ಲಾ.
ಹಾ ಹಾ
ಇಲ್ಲಿ ನಮ್ಮ ಊರೆಲ್ಲ ತೇರೋದ ಏನು ಹೇಳಲ್ಲ ಅದಕ್ಕೆ ಅಲ್ಲಿ ಬೇರೆ ಊರಿಗ ನೋಡ್ಬರ್ತಿವಿ.
ಹಾ ನೀವ್ ಹಬ್ಬ ಎಲ್ಲ ಹಬ್ಬ ಎಲ್ಲಾ ಮಾಡ್ತೀರಾ?
ಹಾ ನಾ ಮಾಡ್ತೀವಿ ಅಂದ್ರೆ ದೊಡ್ಡ ದೊಡ್ಡ ಹಬ್ಬ ಅಷ್ಟೇ ಗ್ರ್ಯಾಂಡ್ ಆಗಿ ಮಾಡ್ತವಿ?
ದೊಡ್ಡ ದೊಡ್ಡ ಬಂದ ಯುಗಾದಿ.
ಯುಗಾದಿ ಯಳ್ಳ ಅಮಾಸೆ ಅಂತವಲ್ಲ ಗ್ರಾಂಡ್ ಮಾಡ್ತವಿ
ಅಂದ್ರೆ ನಮ್ ಕಡೆ
ಹ್ಮ
ಹಾ ನಮ್ ಸೈಡ್ನ್ನು ಕುಡಿತಾರಣ.
ಕುಡಿತಾರ ಬೇರೆ ಅಂತ ಆ ಕಡೆ ಎಲ್ಲಾ ಬೇವು ಬೆಲ್ಲ ಕೈಯಲ್ಲಿ ಕೊಟ್ಟು
ಆದ್ರೇ ನಿಲ್ಲೋಣ ಅಂದ್ರೆ ನಮ್ ಕಡೆ ಬೇವು ಮಾಡಿ ಆಜು ಬಲ್ದರಿ ಕರ್ದು ಬ ಅದರ ಕುಡಿಸ್ದ
ಹಾ ಪಾಯ್ಸ ಮಾಡಿ ಕುೂಡ್ಸಿ ಕಳ್ಸೋದಲ್ಲ ಹೌದಮ್ಮ ಹೌದು ನಮ್ಕಡೆನು ಮಾಡ್ತೀವಿ ಶಾವಿಗೆ ಹಾಗೆ ಪಾಯಸ ಎಲ್ಲ ಕುಡ್ಸಿ ಮನೆಗೆಲ್ಲ ಕರ್ಕೊಂಡ್ ಕರ್ಕೊಂಡ್ ಬಂದ್ ಕರದ ಕುಡ್ಸೆಲ್ಲ ಹೋಗ್ತಾರ
ಹಾ ನಮ್ ಸೈಡ್ ಅದೇ ತರ ಮಾಡ್ತೇವ ಅಣ್ಣ
ಇದು ಮಹಾ ನವಮಿಗೆ
ಹಾ ಮಹಾನವಮಿ ಬನ್ನಿ ಕೊಡದು
ಹಾ
ದೇವ್ರಿಗೆಲ್ಲ ಹೊರ ಕರ್ಕೊಂಡ ಹೋಗಿ ಪೂಜೆ ಮಾಡೋದು
ಹ ಹೌದೌದದು ಅದೊಂದ್ ದೊಡ್ಡದ್ ಹಬ್ಬ ಆಗತ್ತಾನ
ಹಾ ಅಣ್ಣ ಅದೊಂದ್ ದೊಡ್ಡಬ್ಬ
ಅಂದ್ರೆ ಬನ್ನಿ ಕೊಟ್ಟು ನಾವು ನೀವು ಬಂಗಾರ ಆಗಿದ್ದು ಅಂತ
ಹ ಹಾ ಬಿಳದು
ಅಂದ್ರೆ ನಿಮ್ ಕಡೆನೂ ಹಂಗೆ ಮಾಡ್ತಾರ
ಹ ಹಾ ಇದೇ ತರನ ಮಾಡ್ತಾರಣ
ಹಾ ಹ ಮತ್ತೆ ವಾತಾವರಣ ಎಲ್ಲ ಹೆಂಗೇತಿ ನಿಮ್ಮ ಊರ್ ಕಡೆ ಎಲ್ಲ
ಏನಿಲ್ಲ ನ ಬಿಸಿಲು ಜಾಸ್ತಿ ಮಳೆನೇ ಇಲ್ಲ ಒಟ್ಟ
ಮಳೆ ಇಲ್ವಾ ಈ ಕಡೆ ಈ ಕಡೆ ಎಲ್ಲ ಮಳೆ ಬರ್ತೈತೆ ಆ ಕಡೆ ಬರಲ್ಲ
ಈ ಕಡೆ ಮಳೆನೇ ಇಲ್ಲ ನ ಬಾಳ ಬಿಸ್ಲು ಹೊರಗೆ ಹೋಗಕೆ ಆಗಲ್ಲ ಮನೇೆಲ್ಲಿ ಇದ್ದಾಗನು ಸೆಕಿ ಸೆಕಿ ಆಗ್ತಿರ್ತ್ತ ಲೈಟ್ ಇದ್ರೆ ಸ್ವಲ್ಪ ಮನೆಲಿ ಕುಂದರ್ಬೋದು ಇಲ್ಲಾಂದ್ರೆನು ಕುಂದ್ರಕೆ ಆಗಲ್ಲ
ಹೌದೌದೌದು ಆ ಕಡೆ ಎಲ್ಲ ಬಿಸಿಲು ಜಾಸ್ತಿ ಅಲ್ಲಾ
ಹೌದಣ್ಣ ಜಾಸ್ತಿ ಬಿಸಿಲು
ಮಳೆ ಬರ್ತ್ತೆ ಸುಮಾರು ಒಂದ್ ವಾರ ಆತ
ಒಟ್ಟೆ ಮಳೆನೇ ಇಲ್ಲಣ ಇವಾಗ ಒಂದ್ ವಾರ ಹದ್ನೈದಿನ ದಿನದಿಂದೆ ಬಂದಿತ್ತು ಮತ್ತ ಇವವಾಗಿಲ್ಲ
ಹೌದೌದಮ್ಮ ಮತ್ತೆ ಬೆಳೆ ಒ ಅಂದ್ರೆ ನಿಮ್ದ್ ಹೊಲ ಎಲ್ಲ ಆಯತಾ ಬೆಳೆದ
ಹ ನ ಅದವಾ ಅತ್ತಿ ಊರಿದ್ವಿ
ಮತ್ತೆ ಇವರು ಇದ್ರೆ ಮಳೆ ಅಂದ್ರೆ ಬೋರ್ ಆಯ್ತಾ
ಹಾ ಬೋರ್ ಐತಿ ಮಳೆ ಏನ್ ಇಲ್ಲಣ್ಣ ಬೋರ್ ಬೋರ್ ನೀರ ಬಿಡ್ತೀವಿ
ಬೋರಿನ ನೀರು ಬಿಡ್ತರ ಹಾ ಹಾ ಹಾ
ನಿಮ್ ಸೈಡ್ ಏನಾರ ಹೊಲ ಅದಐತನ್
ಹಓಮ್ಮ ನಮ್ದೆಲ್ಲಾ ಹೊಲ ಐತೆ
ಹಾ
ವೆರೈಟಿ. ವೆರೈಟಿ ಬೆೀಳವಿ ಸಜ್ಜಿ ಜೋಳ ಹತ್ತಿ. ಭತ್ತ ಭತ್ತ ಎಲ್ಲ ಬೆಳೀತಿೀವಿ ನಮ್ ಕಡೆ ಭತ್ತ ಜಾಸ್ತಿ ಬೆಳೀತಿವಿ ನಾವು.
ಹೌದಾ ನಾವು ಕಬ್ ಬೆಳತಿೀವಣ್ಣ.
ಹಾ ನಿಮ್ದದೆಲ್ಲ ಕಬ್ು ಜಾಸ್ತಿ. ಅಂದ್ರೆ ಕಬ್ ್ಯಾಕ್ಟರಿ ಎಲ್ಲ ಇದೆ ಅನ್ಸ ಫ್ಯಾಕ್ಟರಿ ಐ ಅಂದ್ರೆ ನಾವು ಆ ಕಡೆ ಬರ್ತಿವಲ್ಲ. ರ್ತಿವಲ್ಲ ಸುಮಾರ್ ಗಾಡಿ ಎಲ್ಲ ತಿರುಗಾಡ್ತಿರ್ತವೆ ಟ್ಯಾಕ್ಟರ್ಗಳಲ್ಲ ಜಾ. ತಿ ತಿರುಗ್ತಿರ್ತವೆ
ಹಾ ಅಣ್ಣ. ಕಾಬ್ ಜಾಸ್ತಿ ಅಲ್ಲ ಫ್ಯಾಕ್ಟ್ರಿ ಇಲ್ಲೇ ಐತಿ ಬೇರೆ ಊರಿಂದಾನ ಬರ್ತಾವ.
ರಾತ್ರಾತ್ರಿ ಎಲ್ಲ ಸುಮಾರ ಐತೆ ಆದ್ರೆ ಅಲ್ಲಿೊಂದ ಸ್ವಲ್ಪ ದಾರಿ ಚೆನ್ನಾಗಿಲ್ಲ ಅಷ್ಟೇ ಮಾಡ ಇಲ್ಲ ಅನ್ಸತ್ತ ಅವ್ರು.
ಹೌದಣ್ಣ ದಾರಿ ಸರಿ ಇಲ್ಲ.
ಸುಮಾರು ಗಾಡಿ ತಿರುಗತ್ತ ಬೆಳತ್ತನಲ್ಲ ತಿರ್ಗ್ತಾ ಇರ್ತಾವ.
ಹ್ಮ ಅಣ್ಣ ಅದು ಮುಗಿಯೋತನ ಆರು ತಿಂಗಳ ಕಂಟಿನ್ಯೂ ಇರುತ್ತಾ.
ಹಾ ಸ್ವಲ್ಪ ಮಳೆ ಬಂದಾಗೆ ಸ್ವಲ್ಪ.
ಕೆಟ್ಟ ಹೋದದನ ಅಂದ್ರೆ ಈ ಕಬೋಡ. ಟೈಮಗೆ ಎಡೆ ಎರಡು ್ರೈಲ್ ಹಾಕೊಂಡ್ ಹೋಗತಾರಲ್ಲ.
ಹೌದೌದು ಎರ ಟ್ರೈಲ್ ಹಾಕೊಂಡ.
ಹ ಲಾರಿನ ಬರ್ತ ಅಂದ್ರೆ ಟ್ಯಾಕ್ಟರ್ನೇ ಜಾಸ್ತಿ ಇಲ್ಲಿ.
ಹಾ. ಇವಾಗೆಲ್ಲ ಬಿಟ್ಟಿದಿದ್ದಾರೆ ಎರಡೆ ಎರಡೆಲ್ಲ ಜಾಸ್ತಿ ಹೋಗುತ್ತತ್ತ ಅಂತೇಳಿ ಎರಡೆ ಎರಡು ಹಾಕೊಂಡ್ ಹೋಗ್ತಾರೆ.
ಹಣ್ಣ ಇವಾಗ ಎರಡೆ ಎರಡು ಹಾಕೊಂಡ ಹತಾರ ಅಂದ್ರೆ ಬಂದ್ ಆಗೇತಿ ಇವಾಗ.
ಹಾ ಹಾ.
ಇವಾಗ ಇನ್ನ ಬೀಜ ಊರಾಕ್ತಾರಲ್ಲ.
ಹಾ ಅಂದ್ರೆ ಅದಕ್ಕೂ ಊರ್ತರ ಮದಲ್ಲ ನೆಡ್ತಾರ ನೆಡ್ತಾರ ಅಂತ ಕೇಳಿದ್ದೆನ.
ಅಂದ್ರೆ ಫಸ್ಟ್ ಬೀಜ ಮಾಡ್ತಾರಣ್ಣ ಅದ ಒಂದ್ ತಿಂಗಳ ಎರಡು ತಿಂಗ್ಳ ಐಟ್ ಅದ ಸ್ವಲ್ಪ ಆಮೇಲೆ ಅ ಕಿತ್ ಹಚ್ತಾರ.
ಹ ಬೀಜ ಮಾಡಿ ಅದ್ನ್ನ ಅದು ಬೆಳೆದ್ಮೇಲೆ ಅದನ್ನ ಕಿತ್ತಿ ಹೋಗ ಹೊಲ್ದಲ್ಲ ಹಚ್ಚೋದು.
ಹಾ ಹೊಲದಲ್ಲಿ ಹಚ್ಚೋದು.
ಅಂದ್ರೆ ನಮ್ ಕಡೆ ಎಲ್ಲ. ಕೆಂಪು ಮಣ್ಣು ಕೆಂಪು ಮಣ್ಣಿಗೆಲ್ಲ ಬೆಳೆಯಲ್ಲ ಅಂತ ಕಾಣಸುತ್ತೆ ಕರಿಮಣ್ಣೇ ಬೇಕದು ಹ. ನಮ್ಮ ಕಡೆ ಎಲ್ಲ ಗುಡ್ಡಗಳುಂಟು ಗುಡ್ಡ ಗುಡ್ ದೊಡ್ ದೊಡ್ ಗುಡ್ಡ ಇದೆ.
ಹಾ ಕಲ್ತಾರ.
ಹಾ ಕಲ್ಲೇ ಜಾಸ್ತಿ ನಮ್ ಕಡೆ ಎಲ್ಲ ಕಲ್ಲೆ ನೋಡಿದ್ರೆ ಅನ್ಕೊಂತೀನ ಕಲ್ಲೆಲ್ಲಾ ಜಾಸ್ತಿ ಅಲ್ಲೆಲ್ಲಾ.
ಹಾ ನಾನ್ ನೋಡಿದ್ದೀ.
ಕಡೆಲ್ಲ ಭತ್ತ ಬೆಳತವಲ್ಲ ಭತ್ತ. ಹಾ ಹಾ. ಭತ್ತ ಬೆಳೀಿತವಲ್ಲ ಬತ್ತಕಲ್ಲ ನಡೆಯುತ್ತೆ ಕಲ. ಕಡೆ ಇದೆ ನಮ್ ಕಡೆನು ಕೆಂಪ್ ಮಾಡಣ ಅಂದ್ರೆಷ್ಟ ಕೆಂಪ್ುಣ್ಣಿಲ್ಲಾ ಕೆಲವಂದ. ಕಡ ಇದ ಕರಿಮಣ್ಣ ಐತ್.
ಹ್ಮ್ ಹ್ಮ್.
ಮಣ್ಣಿದ್ದಲ್ಲಿ ನಾವು ಭತ್ತ ಬೆಳ್ತೇವೆ
ಹ್ಮ ಹ್ಮ್
ನಮ್ಮೂಊರ್ ಕಡೆಲ್ಲ ಭತ್ತ ಜಾಸ್ತಿ ಫಸ್ಟ್ಿಗೆ ಭತ್ತ ಬೆಳೆದು ಅದನ್ನ ಕುಯ್ದು
ಅದಕ್ ನೀರ್ ಜಾಸ್ತಿ ಬೇಕಣ
ಎನಿ ಟೈಮ್ ನೀರ್ ಇಟ್ಟಿರಬೇಕು ಲಾಸ್ಟ್ ಕೊಯ್ಯುವಾಗ ಮಾತ್ರ ನೀರ್ ತೆಗಿಬೇಕ ಅದಕ್ಕೆ
ಹಾ ಇಲ್ಲಿ ನಮ್ ಕಡೆ ಎಲ್ಲಾ ಕ್ಯಾನಲ್ಗಏನಲ್ಲ ಏನು ಅನುಕೂಲ ಇಲ್ಲ
ಅಂದ್ರೆ
ಆತರ ಬೆಳಕ ಆಗಲ್ಲ ಹಾ ಕಂಟಿನ್ಯೂ ನೀರ್ ಇರದ ಲ್ಲ
ಹಾ ಕಾಲೆಲ್ಲ ಅರ್ಧರ್ಧ ಒಳಗ ಹೋಗ್ಬಿಡುತ್ತ ಪಟ್ಟಂತ
ಹ್ಮ್ ಹ್ಮ್
ಹ್ಮ್ ಆತರ ಎಲ್ಲ ಆಯ್ತಮ್ಮ
ಹೌಧೆನ್
ಹ ನಿಮ್ ಕಡೆ ಎಲ್ಲಾ ಮುಸ್ಲಿಮ್ ಇದ್ದಾರಾ ಮುಸ್ಲಿ
ಜಾಸ್ತಿ ಅಣ್ಣ ಇಲ್ಲೆಲ್ಲಾ ಅಕ್ಪತದವ್ರ ಅವ್ರೇ ಅದಾರ
ಹ ನಮ್ಮೂಊರ್ ಕಡೆಲ್ಲ ಮುಸ್ಲಿಮ್ಸ್ ಸ್ವಲ್ಪ ಕಡಿಮೆ ಜಾಸ್ತಿ ಇಲ್ಲ ಅಷ್ಟೇನಿಲ್ಲ
ಇಲ್ಲಿ ನಮ್ಮ್ ಏರಿಯ ಎಲ್ಲ ಪೂರ್ತಿ ಅದೇ ಐತ್ ಮುಸ್ಲಿಮ್ಸ್ ಏರಯನೇ ಇಲ್ಲಿ
ಹಾ ಹಾ ಅಂದ್ರೆ ರಂಜಾನ್ಕ್ಕೆಲ್ಲ ಕರೀತಾರ
ಹ್ಮ ಕರೀತಾರ ನಾ ಅಂದ್ರೆ ಸುರ್ಕುಂಬ ತಂದ್ ಕೊಡ್ತಾರ ಮನೆ ಗಿ
ಹಾ
ಬಿರಿಯಾನಿ
ಹಾ ತಗೊಮ್ಮನೆ ಎಲ್ಲ ಕೊಡ್ತಾರ ಮನೆಗೆಲ್ಲರ್ಕೊಂಡ್ ಹೋಗ್ತಾರೆ ಅಂದಂಗ ಆಯ್ತು
ಹಾ ಕರ್ಕೊಂಡ ಹೋಗ್ತಾರಣ್ಣ
ಹಾ ಅಂದ್ರೆ ನಮ್ಮ ನಮ್ಮೂರ್ ಕಡೆನೆ ಎಲ್ಲ ಕರ್ಕೊಂಡು ಹೋಗ್ತಿರ್ತಾರೆ ನಮ್ಮೂಊರ್ ಕಡೆ ಸ್ವಲ್ಪ ಕಡಿಮೆ ಅಸ್ಟ್ ಜಾಸ್ತಿ ಇಲ್ಲ
ಹ್ಮ ಇಲ್ ಜಾಸ್ತಿ ಅವ್ರೇ ಅದಾರಣ್ಣ ಹಿಂಧು ನೇ ಕಮ್ಮಿ ಇಲ್ ನಮ್ಮ ಏ ರೆದಾಗ
ಅಂದ್ರೆ ನೀವ ಹಿಂದು ಹಬ್ಬಕ್ಕೆಲ್ಲ ನೀವ್ ಕರತೀರಾ
ಅಂದ್ರ ಕರಿಯಲ್ಲಣ ಜಾಸ್ತಿ ಅಂದ್ರ ಕೊಡ್ತಿೀವಿ ನ್ನ ಬಾಳ ಅಪ್ರೂಪ ಇದಾವ್ರಿಗೆ
ಹಾ ಕೊಡೋದು ಕರಿಯೋದೆಲ್ಲ ಇಲ್ಲ
ಕರೆಯದೇನಿಲ್ಲ ಅಂದ್ರೆ ದೊಡ್ ದೊಡ್ಡ ಹಬ್ಬಕ್ ವಿವಾದ ಈಗಿ
ಹಾ
ಹ್ಮ್ ಮನಮ್ಮಿಗೆ ಇಂತ ದೊಡ್ಡ ಹಬ್ಬಕ್ ಖರೀತಿ
ಹ ಯುಗಾದಿ ಎಲ್ಲ ಅವರು ಮಾಡ್ತಾರ
ಅವ್ರ ಒಬ್ಬೊವರು ಮಾಡ್ತಾರಣ್ಣ ಒಬ್ಬೊಬ್ಬರು ಮಾಡಲ್ಲ
ಹಾ ಹಾ ಹಾ ಅವ್ರ ಹಬ್ಬ ಅವ್ರು ಮಾಡ್ತಾರೆ ನಿಮ್ಮಬ್
ಹಾ ನಮ್ಮ ಹಬ್ಬ ನಾ ಮಾಡಿದ್ವಿ
ಚೆನ್ನಾಗಿ ಇರಿ ಸರಿ ಮತ್ತೆ
ಹಾ ಸರಿ ತವಾ